ಹ ಹಲೋ
ಹೇಳಪ್ಪಾ
ಕ್ರ
ಹಲೋ
ಹಲೋ
ಏನ್ಡ್ದಪಾ ಏನ್ಡ್ದಿಲ್ಲ
ಏನಲ್ರ ಕಿಲೇಟ್ ಆಡಕ್ ಬಂದರು ನೋಡ್ರಿ ಬೇರೆ ಕಡೆಗೆ ಹಲೋ
ಯಾರ ಕಡೆ ಗೋಯರಿ
ಕ್ರಿಕೆಟ್ ಆಡಕ್ ಬಂದೆ ಬೇರೆ ಕಡೆ ಏ್ ಬೇರೆಯವರು ಕ್ರಿಕೆಟ್ ಆಡಕ್ ಮುಂದ್ವಿ
ಏ ನಾವ ಬಿುಟ್ಟೋಗ್ದಲ್ಲ ಹೇಳ್ರಿ ನಾವ ಬರ್ತಿರ್ಲ ಒನು
ಏ ನಮ್ಮೇನ್ ಗೊತ್ತರಿ ನೀವ ಬರದ
ಆ
ನನ್ಗೆನ್
ಏನ್ ಗೊತ್ತಲ್ಲ ಅಂದ ಬರೋದ ಏನು
ಯಳರ ನೀ ಯಕ ಅಕಡೆಮ ಕೆಲ್ಸ ಪೋಲಸ್ಕೋತಾರಲ್ಲ
ಎಲ್ಲಪ್ಪ ಇವತ ಏನೆಲ್ಲಾ ಅದಕ್ಕೆ
ಹೌದ್ರೀ ಶನಿವಾರದ ಕಾಯಿಲೆ ಏನ್ರ
ಹ್ಮ್ ಇವತ್ ಖಾಲಿ ಯ ಕಡೆ ಕೆಲ್ಸಗಳಲ್ಲ ಇವತ್ತ
ಹ್ಮ್ ಹ್ಮ್ ಹ ಅದೇ ನನ್ ಸುಮಮ್ಮ್ನಿದ್ದ ಹುಡುಗ ಹಚ್ಚಿದ್ರ ಕ್ರಿಕೆಟ್ ಆಡಕ್ ಕ ಬಾನ ತಂದ್ರ
ಹಾ ಹೋಗಿರಾನೆ ಎಲ್ಲಾರು ಹೋಗಿರಾನ
ಹ್ಮ್ ಎಲ್ಲಾರೂ ಬಂದವರು
ಮತ್ತೆ ಬರದು
ಬರೋದ ಲೇಟ್ ಆತ್ ಸ್ವಲ್ಪ
ಹ್ಮ್ ಮುಗ ಶಣ್ಣ ಬರೋಟ
ಹಸಂದ ಬಾರ್ಬೇಕಕ್್ರಿ ಆಗ ಬಂದಿವವಿಟವರ್ ಬ್ಯಾಟ್ರಂಗ ಆಡ ಕುಂತ್ರ
ಹ್ಮ್ ಹ್ಮ್
ಹಾ ನ
ಆಡಿ ಆಡ್ರ ಆಡ್ರಿ ಎಲ್ಲಿ ಮತ್ತೆ ಹೇಳಿದ್ರ ನೋಡಿ ಅವ ಮತ್ತ ಬಾ ಜಲ್ದಿ ನ ಬರ್ತಿದನಪ್ಪಾ ಸುಮ್ನೆ ಊರಾಗ ಇವಾಗ ಯಕಡೆ ಆಡೆಡೆ ಕೆಲ್ಸಗಳೆಲ್ಲ ಏನೆಲ್ಲಾ ಸುಮ್ನೆ ನೋಡಿ ಹೋಗ್ಬಿಟ್ಟು ಇ್ರ
ಹ್ಮ್ ಹ್ಮ್
ಇದಾದ ಇವಾಗ ಅಲ್ಲಿ ಕೆ ಸಲ್ಲ ಇವಾಗ ಕಲ್ಸ ಎಲ್ಲ ಇವಾಗ ಹ್ಮ್ ಕೆಲ್ಸ ಇದ್ರ ನಡತಿತ್ತು ಯಾಗ ಕೆಲ್ಸ ಅಲ್ವಾ
ಅ್ರೆ ಮತ್ತತ್ ನ ನಮಗ ನಾವನ್ ಕೆಲ್ಸ ಅಲ್ರ ಸುಮ್ನೆ ಹುಡೂರು ಕೂಡ ಬಂದೀವಿ ಮತ್ತತ್ ಕ್ರಿಕೆಟ್ ಆಡಕ್ಗ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹನ್ ರ
ತ ರಗೆ ಅಲ್ಲೇ ಹುಡುಗರೆ ಎಲ್ಲಾ ಹೋಗ್ಯವಲ್ಲ ಆಡ್ಕೆ ಅಂತಿದ್ರ ನಾಡ್ ಈ ಏನಲ್ ಇವತ ಶನಿವಾರ ಆದದಲ್ಲ ಯಾವ್ದ್ ಮಾಡಲ್ಲ
ಊಟನ ಮಾಡಲ್ಲನ್ರರಿ ಶನಿವಾರ ಅತ್ತ
ಮಾಡ್ಬೇಕ್ರೀ ಆಮೇಲೆ ಒಂದ್ ಹಪ್ಪ ಒಂದ್ ಅಪ್ಪತ್ ಮಾಡ್ಬೇಕ್ರೀ ಆಮೇಲೆ ಮದ್
ಹೌದ್ರೀ ಎಲ್ಲಿಗ ಹೊಂಟಿರಲ್ರ ಈ ಕಡೆ
ಎಲ್ಲ ಇಲ್ಲೇ ಹೊರಾಗ ಹೊಂಟಿದೀ ಹಂಗೆ ಏನ್ ಮಾಡಡಮ ಹುಡುಗರು ಒಂದ್ ಎರಡು ಹುಡುಗರು ಬಂದ ಪಸ ಪಸು ಬಂದ ಹಾ ಎಲ್ಲಿ ಪರ್ಸ ಬಂದಲ್ಲ ಮನೆ ಬೇಲ್ ಕುಂತಿದ್ದ ಪರ್ಸ ಬಂದ ಕಡೆ ಕಡೆ ಹೋಯ್ ಬರಂಬ ಸ್ವಲ್ಪ ಅಂತ ಅಂದ
ಅದಕ್ಕೆ ಇೇನಾ ಅದಕ್ಕೆ ನಡಪಾ ಅಂತ ಹೊತೀವಪಾ ಅದಲಿ ನಾನು ಊರಾಗಿದ್ದೇನ ಅಂತ ಅನ್ಕೊಂಡೆ
ಹಾ
ಹ್ಮ್ ಹ್ಮ್ ಎಲ್ರ ಆಗಾಗಿ ಇಟ್ಟತ್ತ ಆಾಗ ಇದ್ರ ರಾಗ ಈಗ ಕ್ರಿಕೆಟ್ ಆಡಕ್ ಬಂದ್ಬ ಹುಡೋರ್ಗಳ ಸ್ವಲ್ಪ ನ ಊರ್ ಇದ್ದೀವ್ರರಿ
ಅವನ ಎಲ್ಲೇ ಆ ಕಡೆ ಕಡೆ ಅನ್ಕೊಂಡು ಹ್ಮ ನಾವ ಇಲ್ಲಿ ಓಡಾಡ್ಕ ಯಕಡೆ ಹೋಗ್ಬೇಕಕ್ ಸ್ವಲ್ಪ ಹೊರಗ ಯ ಕಡೆ ನೋಡಮ್ಮ ಒಂದ ಏನ್ ಕೆಲ್ಸ ಅದ ಅಂತ
ಹ ಹಾ
ನ ನಮ್ದೇನ್ ಕೆಲ್ಸಲ್ ಇವಾಗ ಸುಮನೆ ಒಂದು ಪರ್ಷನ್ ಜನ ಕೆಲ್ಸಾದಂತ ಒಂದೇ ಮುಕ್ಸ ಬರ್ಬೇಕು ಹಿ
ಹ ಹ
ಮತ್ತೆ ಅಲ್ಲಿ ನೀನ್ ಇದ್ದೆ ಅಂದ್ರೆ ಆ ಕಡೆ ಎಲ್ಲಿಗೆ ಅ ಇದಕ್ಕಾನ ಹೋಯ್ ಬರಾಮ ಅಂತ ಅನ್ಕೊಂಡಿದ್ದೆ ಸ್ವಲ್ಪ ಇದುಕ್ಕ ದು
ಹ್ಮ ಹಾ
ಸ್ವಲ್ಪರ್ಕ ಅ ಸ್ವಲ್ಪ ಅದ್ರ ಸಲಾಗಿ ಏನ್ ಅನ್ಕೊಂಡಾರ ನಾನ
ಹ್ಮ್ ಹ್ಮ
ನೋಡಂಂತ ಬರ್ತಲ್ಲ ಮ್ಯಾಹ್ಕ ಹಂಗಗೆ ಯಾಗ ಬಂಗಿದಿದೆ ಜಲ್ದಿ ಬರಂಗಿತ್ತದ್ರ ಬಸ್
ಹ್ಮ ಎ
ಹ್ಮ್
ಮತ್ತನ್ ನೋಡಿದ್ರ
ಹ ತನ್ನ ಆಡ್ತಪ್ಪ ಏನೆಲ್ಲ ಹ ನೀ ಏನಲ್ರರಿ ಬರ್ತರಲ್ರರಿ ಮತ್ತ ಏನ್ ಒಂದ್ ಎಷ್ಟೋ ಒಂದ್ ಎರಡ್ ಗಂಟೆಗೆ ಬರ್ತ
ಹ್ಮ ಆತ್ನ ಒಂದ ಎರಡು ಮೂರುತ್
ನೋಡಿ ಎರಡ್ ಗಂಟೆಟ ಬಂದ ಅಂದ್ರ ಬಾ ಅ ಇದಕ್ಯ ಬರಾಮ
ಹ
ಹ
ಒಂದ್ ಎರಡು ಒಂದ್ ಎರಡು ಗಂಟೆಟ್ಟಿಗೆ ಬ ಬಂದ ಅಂದ್ರ
ಹಊನ್ರಾ
ಸ್ವಲ್ಪ ಅದ ಇದಕ್ಕೆ ಅದೇ ಸ್ವಲ್ಪ ಸ್ವಲ್ಪರ್ಗೂ ಅ ಸ್ವಲ್ಪ
ಆದ್ರೆ
ಹಾ ಸ್ವಲ್ಪರ್ಗ ಅದಕ್ಕೆ ಬರ್ತಾನ ಅಂತ ಅನ್ಕೊಂಡ
ಎಲ್ಲ ಕೈ ತೋಟ್ಬಸ ಸಿಮೆಂಟ್ ಕೆಲ್ಸ ಮಾಡಿ ಮಾಡಿ ಮಾಡಿ
ಹ್ಮ್ ಹ್ಮ್
ಗಣಿಕಾಗ ಘನಭ್ಯಾಸರ ಸಿಮೆಂಟ್ಕಲಿಸಕೊಡದು
ಹ್ ಮದ್ ಕಳ್ಸಕೊಡ ಬೇಸ್ರನ ಅದ ಅವ್ರು ಅದ್ರಾಗ ಮಾಡ್ಬೇಕಲ್ಲ ಏ
ಹೂನ್ರಿ ಅವರು ದಬಾಶ್ ಹೊಡ್ತಿರ ಗೌಂಡಿಯರ ನೌನ
ಅವ್ರದ್ದು ದಬಾಶ್ಯರ್ ತಪ್ಪ ಕೆಲ್ಸ ಅವ್ರು ಹೇಳ್ದಂಗ ಮಾಡ್ಬೇಕಲ್ಲ ಇಲ್ಲಾ ಅಂದ್ರೆ ಎಲ್ಲಿ ಬರ್ದ
ಹುನ್ರಿ
ಹೂ
ನಾವು ಅವ್ರ ಏನೇಗ ಮಾಡ್ಬೇಕು ಮತ್ತೆ
ಹ್ಮ್ ಎಲ್ಲಿ ಇವತ್ತಿಲ್ಲನ್ನು ಕೆಲ್ಸ ಹೋಗಿಲ್ಲಾನೇವತ್ತ
ಇಲ್ರ ನಮಗೆ ಬ್ಯಾಡ ಹಾಗಿ ಬಿಟ್ಟಿನ್ರ ಎಲ್ಲ ಹಚ್ಚಿದ್ರ ಮಾಲಕರು ಹಚ್ಚಿದ್ರ ನಮ್ಮ್ಲ್ಲ ನಮ್ಮ್ ಮಾಲಕ್ ಹಚ್ಚಿದ್ರ ಬರಂತ ತ್ತಾ
ಹ ಹಾ
ಯಾವ್ದ ನ್ ಸುಳ್ಳ ಹೇಳಿ ಬಿಟ್ಟರಿ
ಹ್ಮ್
ಎಲ್ಲ ಕೈ ಕೂಟ್ಟ ಬಿಟ್ಟಾರಿ ಸುಮ್ ಕೆಲಸ ಮಾಡಿ ಮಾಡಿ ಮಾಡಿ
ಹ್ಮ್ ಹ್ಮ್ ಹ್ಮ್
ಹನ್ರರಿ
ಅದ್ರ ಮತ್ತತ್ ಇವಾಗ ಸಿಮೆಂಟ್ ಕೆಲ್ಸ ಅಲ್ಲ ಅದು ಮತ್ತೆ ಕೈಗಳ ಎಲ್ಲ ತೂತ ಬಿಳತಾವ ಏನ್ ಮಾಡ್ತದ
ಹ್ರ ಕೈನ ತೋತ್ ಬಿದ್ದಾರೆ ಸಿಮೆಂಟ್ನು
ಮತ್ತಾವ ಅಲ್ಲ ಮಾಡಿಕೆಂತ ಹೋದ್ರರು ನಡೀತದೆ ಯಾವಾಗ
ಎಲ್ಲ ಮಾಲಕ್ ಹೇಳಿವ್ರಿ ಅದ ಯಾವ್ದ ಕ ಹಾಕಂತಾರ ಅಲ್ರಿ ಬಟ್ಟಿಗ ಅಂತ ತೊಂಬಾರ ಅಂತಂದಿವವಿ ಯಂಗ
ಹ್ಮ್ ಹ್ಮ್ ಹ್ಯಾಂಡ್ ಗ್ಲೌಸಾ
ಹನ್ ರ್ರಿ ಬರ ತರ್ ಅಲ್ಲರ ಬರಿೀ ಇಟ ಅನ್ರಿ ತರ್ ತರಂ ಅಂತೇನ್ ಆಯತು ಬಿಟ್ಟು ಬಿತನ್ರಿ
ಹೇಳಬೇಕ್ರಿ ನಾವ್ ಕೆಲ್ಸಕ್ಕ ಕಯ್ಯ ನೋಡ್ರಿ ಅಂತ ಅಂದ
ತೋರ್ಸ್ರಿದ ಆಯ್ತು ತೋರ್ಸಿದಾಗ ತರ ಅಂತಾನ ಹಿಂದ ಹಿಡಿಕಿದಾಗ ನೆನಪಲ್ಲ ಬಿುಟ್ಟು ಬಂದ ಅಂತನ್ರ
ಮತ್ತ ಮಾಲಕ್ ಮಾಲಕ್ಪರ ಎಲ ಹಿಂಗರ್ತವು ಅವ್ರು ಅಂಗೆ ಅಂತರ ಅದ್ರಾಗ ನಡ್ತಿದ
ಹ್ಮ್ ಅವ್ರ ಮಾಡಿದರ ಗೊತ್ತರಿತ ಅವ್ರಿಗೆ
ಅವ್ರ ಏನಪ್ಪಾ ಅವ್ರಿಗೆ ನಡತ್ದ ಅವ್ರಗ ಏನ ಆಗಲ್ಲ
ಹ್ಮ್
ಹ್ಮ್ ನಮಗ ಆಗಲ್
ಅದ್ರಲೆ ನಾವು ಸ್ವಲ್ಪ ಕೈ ಬ್ಯಾನ್ಸ್ ಬಿಟ್ಟು ಬಿಟ್ಟು ಅಂತೇಳಿ ಅ ಗಪ್ಪ ಅದ ನಾಳಿಗೆ ಟೈಮ್ ಬಾರತ್ತ ಅಂತೇಳಣ
ಏನ್ ಮಾಡ್ತಾನ ಏನ ತಗೊಂಬರ್ತನ
ಅದ್ರೆ ತಗೊಂಬಂದಕಂದ್ರೆ ಸುಮ್ನೆ ಬಿಟ್ಟ ಬಿಡ್ತ ಬೇರೆ ಕಡೆ ನೋಡಿ ಬಿಡತಿನಿ ಆ ಕಡಿ
ಬರೆ ಕಡೆಗೆ ಯಕಡ ಹೊತ್ರಿಮತ್ತ
ಯ ಕಡೆ ಕೇಳ್ತರ ಮತ್ತ ಬೇರೆ ಕಡಗಿ
ಹ್ಮ್ ಹ್ಮ್
ಅವರು ಗೂಡ ನೋಡ ಕಡೆ ಹಾಕಿದೆ
ನೋಡ್ ರಿ ಬೇರೆ ಕಡೆ ಸಿಗ್ತ ಅಂದ್ರ ಹೊರಿ
ಹ್ಮ್ ನಾಳೆ ಹೋಗ್ಬೇಕು
ಅ ಕೈಗೆ ಎಲ್ಲ ಕಿತ್ಕೊಂಡು ಏನ್ ಮಾಡಕ ಆತ್ತ
ಹ್ಮ ಅದೇ ಬಾಳ್ ಹೇಳಿದ್ರಿ ನೋಡ್ರಿ ಅಣ ಇದ ಮತ್ತ ಕೈ ತೋತ್ ಬದ ನೋಡ್ರಿ ತಂಬಾರಿ ಅಂತಂದ ಹೇಳ ತರ್ತಿನಿ ತಗೋ ತರ್ತಿನಿ ಅಂತ ಆಯ್ತ್ ಒಂದ್ ಒಂದ್ ವಾರ ಯತ್ರಿ ಹೇಳಕ್ತ್ಗ
ಹಾ
ಒಂದ್ ವಾರ್ಲಿಂದ ಆಯ್ತು ಮತ್ತೆೇಳ ಆಯ್ತು ಮತ್ತೆ ನಾಳೆಗೆ ಓತೀವಿ ನಾಳೆ ನೋಡ ತರ್ಲಕ್ಕ ಅಂದ್ರ ಬೇರೆ ಕಡೆ ಹೋಗ್ತೀನಿ ಅಂತ ಹೇಳ್ತಿವಿ
ಹ್ಮ ಹ್ಮ್
ಅ ತಂದ್ರ ತ ಮ ದಾರ್ ಕಡಿ ಮಾಡಿಬಡ್ತ
ಹ್ಮ್
ತರಂಗನ್ರಿ ಹೇಳಿದ್ಮ್ಯಾಲ ತರರ್ದಂಗ ಹೆಂಗ ಇರ್ತಾರ ಒಬ್ರೊಬರು
ನಾನ್ ಆತೀರಿ ಲಾಸ್ಟ ನೋಡೋಣ ಇ ಮತ್ತ ತರವಲ್ಲೇ ಮತ್ ನಾ ನಮ್ಗನ್ನು ಕೊಡ ರೊಕ್ಕ ನಾವ ರ ತರತೀನಿ ಅಂತ ಹೇಳ್ತಿನಿ
ಮತ ಅಷ್ಟೇ ಅಲ್ಲ ಕ ಬಿಡ್ಬೇಕ ಎಲ್ಲಾ ಹುಡುಗಲ್ ಸರಿ ಹೇಳ್ಬೇಕ ಯಾರ ಯಾರ್ ಮಾಡ್ತಾರ ಹಂಗೆ ಮತ್ತೆ ಏನ್ ಸ್ವಲ್ಪ ಇರ್ತದೆನಾ ಕೆಲ್ಸ
ಹೇ ಸುಮ್ಮ ನಿರ್ತರ
ಹ್ಮ್ ಹ್ಮ್
ಶಿವಲಿಂಗ ಅಂತಾನ ಬರ ಸುಮನೆ ಇರ್ತಾನ ಬರ
ಮಾತಾಡ್ಬೇಕ್ರ ಮಾ ಮಾತಾಡ್ಬೇಕ ಮಾತಾಡಿಲ್ಲ ಅಂದ್ರೆ ಹೆಂಗ ಆತೇಳ ಮಾತಾಡಿಲ್ಲ ಅಂದ್ರೆ ನಡಲ್ಲ ಅದ
ಅದಕ್ಕೆ ಅವ್ರಿಗನ ಪಾಡ್ದವ್ರಿಗೆ
ಹೌದೌದು ರಿ
ಹ್ಮ್ ಮಾತಾಡಿದ್ರ ನಡೀತು ಮಾತಾಡ್ಬೇಕ ಮಾತಾಡಿದ್ರೆ ಅರ ತಂದ ಕೊಡ್ತಾರ ಅವ್ರು ಮಾತಾಡಾರ್ದಂಗ ಸುಮನೆ ಹೋದ್ರೆ ಇವನ್ ಬಿಡು ಮಾಡ್ತಾವ ಹೆಂಗಂದ್ರುನು ಅಂತಂದು ಅವ್ರಗ ಚೊಲೋ ಆತ
ಹ್ಮ ಯಾವುದ್ರ ಮತ್ತೆ
ಹ್ಮ್ ಮಾತಾಡಿದ್ರೆ ನಡತದ ಇಲ್ಲಾಂದ್ರೆ ಅಲ್ಲಿ ನಡತದ
ಮೇಲ್ವಾಡಿತರಿ ಆರಿ ಆ ಈಗ ರೀ
ಹ್ಮ್ ಆಡ್ರಿ ಆಡ್ರಿ
ನಡದ್ರೆ ಮತ್ತೆ ಬ್ಯಾಟಿಂಗ್ ನಡ್ದನಮದು
ಹಾ ಬಾಟಿಂಗ್ ನಡದ ಏನು
ಬ್ಯಾಟಿಂಗ್ ನಡದ ರಿ ನಮ್ದು
ಆಡ್ಬೇಕ್ಇಲ್ಲ ಮತ್ತೆ ನೀನ್ ಹಾಕ ಕುಂತೀ ಸುಮ್ಮ್ನೆ
ಮತ್ತಏನ್ ಹೌನಟ ಆಲರೂ ಹೋಗಲ್ರಿ
ಆಡ ಹೋಪಾ ಓಪನಿಂಗ್ ಇಳ್ಬಕ್ ನವು ಓಪನ್ರ ಇದರ ಮೊದ್ಲ
ಏ ಮೊದಲ ಅಲ್ರಿ ಓಪನಿಂಗ್ ಕಳಸಲ್ರಿ ನಮಗ ಲಾಸ್ಟ್ ಕಳಸತಾರ ನಮ್ಗೆ ಎಲ್ಲರ ಆದ್ಮ್ಯಾಗ
ಆಯ್ತಾಯ್ತ ಲಾಸ್ಟಿಗೆ ಆ ಕಡೆ ಇದ್ ಬಿೋಡ್ರ ಆ ಕಡೆ
ಹ್ಮ್ ಲಾಸ್ಟ್ ಮತ್ತ ಹೋಗ ಮೆ
ನಡಿತಾ ತೋರಿ ನೀವ್ ಯಾವಾಗ ಹೋದ್ರ
ಹರೆ
ನಡಿ ತೋರಿ ಆಡರ್ ಇದ್ರಿ ಹೆಂಗಿದ್ರ
ಹೇ ಆಡ ಆಡಕ್ ಬರಲ್ ನಮ ಹಾಡಕ್ ಬಂದ್ರ್ ನಾವ ಯಾಕ ಕರೀತೀವಿ ನಿಮ್ನ
ಹ್ಮ್ ಹ್ಮ್ ಹ್ಮ್ ಹ್ಮ್
ಗೌನ್ಡ್ಯರ ಕೈಯಾಗ ಕೆಲ್ಸಕ ಯಾಕ ಹೋಗತಿವಿ ನಾವು
ಳ್ಕಂತನ್ಬೇಕಲ್ಲಪ್ಪಾ ಹೆಂಗಾದ್ರನ
ಹನ್
ಹ್ಮ್್ಮ
ಸರ ತೋರಿ ಅಚ್ಚತೀನಿ ತೋರಿ ಇನ್ನೊಂದ್ ಸಾಲಿಗೆ
ಆಯ್ತಯ್ತು ಬಂದಾಗ ಅಚ್ಚತಿ ತೊಗು ಸರಿ